ಹಲೋ...... ಹ್ಞೂ ಕೆಲಸತೆ.
ಎನ್ ಮಾಡ್ತಿದ್ದರೋ.
ಹಾ ಏನಿಲ್ಲ ಮಳೆ ಬರ್ತಿತ್ತು ಕೂತುಗುಂಡಿದೀವಿ.
ಹ
ಹ್ಮ್ ನೀನು.
ಅದೇ
ಹಾ
ಷನ್ ಹಾಕಿದಲ್ಲ
ಹಾ ಹಾ
ನೀವು ಟೂರಿಗೆ ಹೋಗ್ಬೇಕು ಅಂತ ನಮ್ದ ಆಫಿಷಲ್ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದ್ರಲ್ಲಾ ನಿಮಗ್ ಯಾವ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಪ್ಲೇಸಸ್ ಸರ್ಚ್ ಮಾಡಿ ಹೇಳ್ತೀವಿ
ಟ್ರಿಪ್ಪಾ
ಹಾ ಅದೇ
ಹ್ಮ್ ಅದೇ ಇದು ನೇಚರ್ ಎಲ್ ಚೆನ್ನಾಗಿರ್ತತ್ ಅಲ್ಲಿ ಫಾಲ್ಸ್.
ಸಕ್ಲೇಶ್ಪುರ ಚೆನ್ನಾಗಾಗಿದೆ ನೋಡಿ ಅಲ್ಲಿ ನಿಮ್ಗೆ ಪ್ಯಾಕೇಜ್ ಬಂದ್ಬಿಟ್ಟು ನಿಮಗೆ ಎಷ್ಟು ತ್ರೀ ಡೇಸ್ ಫೋರ್ ನೈಟ್ಸ್ ಆಗುತ್ತೆ ಪ್ಯಾಕೇಜ್ ಬಂದ್ಬಿಟ್ಟು ನಿಮ್ಗೆ ಫಿಫ್ಟಿ ತೌಸಂಡ್ ಪರ್ ಹೆಡ್ ಆಗುತ್ತೆ. ಒಬ್ರಿಗಾದ್ರೆ ನೀವು ಕಪಲಗಿ ಫ್ಯಾಮಿ ಆಗಿ ಬರ್ತೀರಂದ್ರೆ ನಿಮ್ ಡಿಸ್ಕೌಂಟ್ ಟ ಕೂಡ ಸಿಗುತ್ತೆ.
ಹೌದಾ.
ಹ ಮತ್ತ ಯಾವ್ಯಾವ್ ಪ್ಲೇಸ್ ನ ಸಜೆಸ್ಟ್ ಮಾಡ್ತೀರಾ ಸರ್ ನೀವು. ಪ್ಲೇಸ್ಗ ತಕ್ನಗ್ ಪ್ಯಾಕೇಜ್ ಹೇಳ್ತೀವಿ.
ಅದೇ ಇದು ಪ್ಲೇಸ್ ಅಂದ್ರೆ ನೇಚರ್ ಎಲ್ಲ ಇರ್ಬೇಕು ಫಾಲ್ಸ್ ಇರ್ಬೇಕು ನೀ ಇದು ವಾಟರ್.
ಓಕೆ ದಾಂಡೇಲಿ ಹೊ
ನೀರಿಂದ ಹ ಅಡ್ವೆಂಚರು
ಹಾ
ಅಡ್ವೆಂಚರ್ ಗೇಮ್ಗಳು ಇರ್ಬೇಕು
ಹಾ ಸರ್
ಸೇಫ್ಟಿ ಇರ್ಬೇಕ ಎಲ್ಲಾ
ಹಾ ಸರ್ ಮತ್ತೆ ಯಾವ್ದಾಧ್ರು ಪ್ಲೇಸಸ್ ನಿಮ್ ತಲೆಲ್ಲಿ ಇದಾವ
ಇದುದಾಂಡೇಲಿ ಮತ್ತೆ
ಸಕ್ಲೇಶಪುರ ನಾನ್ ಸಜೆಸ್ಟ್ ಮಾಡ್ತೀನಿ ಸರ್ ಸಕ್ಕತ್ಗಿದಾವಲ್ಲೆಲ್ಲ ಟೂರಿಸ್ಟ್ ಪ್ಲೇಸಸ್ ಹಿಲ್ಸ್ ಆಗ್ಲಿ ರೆಸಾರ್ಟ್ಸ್ ಆಗ್ಲಿ ಸಕತ್ಗಾಗಿದೆ ಪ್ಲೇಸಸ್ಸು ಅದೇ ಹೇಳಿದ್ನಲ್ಲ ಸರ್ ಅದು ಹಾ ಸರ್.
ಚಿಕ್ಕಮಂಗಳೂರ ಸೈಡ್
ನೀವು ಕೂರ್ಗ್ ಹೋಗ್ಬೋದು ಸರ್ ಕೂರ್ಗೂ ಹ ಅದೇ ಸರ್ ಹಿಲ್ಸ್ ಹಿಲ್ಸ್ ಎಲ್ಲ ಇರುತ್ತೆ. ಅದೇ ಅದೇ ಸರ್ .
ನೀವು ಯಾವ್ದ ಅಂತ ಫೈನಲ್ ಮಾಡಿದ್ರೆ ನಾವು ಅದ್ರದ್ದೆಲ್ಲಾ ಮುಂದ್ರದ್ದು ಪ್ರಸ ಸ್ ಹೇಳಿತಿವಿ ಸರ್ ಅದೇ ಯಾವಾಗ ಹೋಗೋದು ಏನು ಅಂತ.
ಹೇಳ್ತೇವ್
ಅದೇ ಸರ್ ಬಟ್ ನೀವ್ ಹಾಕಿದ್ರಿ ಅಲ್ಲಾ ನನ್ಗೆ ವಿತ್ ಇನ್ ಟೂ ಡೇಸ್ ಅಲ್ಲೇ ನಿಮ್ದ ಎಲ್ಲಾ ಹಾಕ್ ಬೇಕಾಗುತ್ತ ಮತ್ತ ಸರ್ ನಮ್ಗೂ ಇಲ್ಲೆಲ್ಲಾ ಬೇರೆಯವ್ರು ಇರ್ತಾರೆ ಅಲ್ವಾ.
ಹ್ಮ್ ಅದೇ ಕೇಳ್ತಿನೀ ಮನೇಲಿ ಕೇಳಿ ಇವತ್ತ್ ಸಂಜೆ ನಿಮಗೆೇಳ್ತೀನಿ ಅಪ್ಡೇಟ್ ಮಾಡ್ತೀನಿ ನಿಮಗೆ.
ಹ ಆ ಅದೇ ಸರ್ ಮತ್ತೆ ನಿಮ್ಗೆ ನನ್ನಲ್ಲಿ ಏನೇನ್ ಫೆಸಿಲಿಟಿ ಅಂತ ಹೇಳ್ತನಿ ಸರ್ ಬಸ್ ಇರುತ್ತೆ ನಾವೇ ಕರ್ಕೊಂಡ್ ಹೋಗ್ತೀವಿ ನಾವೇ ಅಲ್ಲಿ ಒಂದ ಹೋಟೆಲ್ ಬುಕ್ ಮಾಡಿರ್ತೀವಿ ನಿಮ್ಗೆ ನಿಮ್ದು ಅಷ್ಟು ಹೋಟೆಲ್ದು ರೂಮ್ ಬಿಲ್ ಮ ತ್ತೆ ಊಟದ್ದ ಎಲ್ಲ ನಿಮ್ದು ಪ್ಯಾಕೇಜ್ ಅಲ್ಲೇ ಬಂದ್ಬಿಟ್ಟಿರುತ್ತೆ.
ಹಾ
ನೀವು ಜಸ್ಟ್ ಬರೋದ ಅಷ್ಟೇ ನೀವು ಬರೋದ್ ನಮ್ಗೆ ಇಂಟಿಮೇಟ್ ಮಾಡೋದು ಮವು ನೀವು ಹೊರಡ ಒಂದ್ ವಾರ ಮುಂಚೆ ಚೆನನೆ ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ ಸರ್ ನೀವು.
ಯಾಕಂದ್ರೆ ಹ ಸರಿ. ಯಾಕಂದ್ರೆ ತುಂಬಾ ಬುಕಿಂಗ್ಸ್ ಆಗ್ತಿದ್ದಾವೆ.
ಹಾ
ಅದ್ ಬುಕಿಂಗ್ಸ್ ನಿಮ್ಗು ಬೇಕು ಅಂತಂದ್ರೆ ನೀವು್ ಒಂದ್ ವೀಕ್ ಮುಂಚೆನೆೇ ಬುಕ್ ಮಾಡ್ಕೊಬೇಕು.
ಹ್ಮ್
ಇಲ್ಲಾಂದ್ರೆ ನಿಮ್ಗೆ ಸೀಟ್ ಸಿಗೋ್ ಕಷ್ಟ ಆಗುತ್ತೆ ನೀವು ನಂಗೆ ಇಂಟಿಮೇಟ್ ಮಾಡಿ ಸರ್ ನೀವು ಎಷ್ಟ್ ಜನ ಬರ್ತೀರಿ. ರಾ ಅಂತ ನಿಮ್ ಫ್ಯಾಮಿಲಿ ಅಂದ್ರೆ ನಾವು ಅದೇ ಸರ್ ನೀವು ಫ್ಯಾಮಿಲಿ ಬರ್ತಿದ್ದೀರ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್. ಉಂಟದತ್ತ ಸ ಹ್ ಕಪಲ್ ಬರ್ತಿರ ಅಂದ್ರೆ ನಿಮಗ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸರ್ ನೀವು ಒಬ್ಬ್ರೇ ಬರ್ತೀರ ಡಿಸ್ಕೌಂಟ್ ಎಲ್ಲ ಇರಲ್ಲ ಚ ಮಕ್ಳಿಗೆಲ್ಲ ಹಾಫ್ ಸರ್ ಅಂದ್ರೆ ಈಗ ಫಿಫ್ಟಿ ತೌಸಂಡ್ ಅಲ್ಲಿ ಹಾಫ್ ಪೇ ಮಾಡ್ಬೇಕು ಸರ್ ಚಿ ಮಕ್ಳಿಗೆ ಟ್ವೆಂಟಿ ಫೈವ್ ತೌಸಂಡ್ ಅಂಗೆ
ಹಾ
ಹಾ ಇಲ್ಲಿ ನಾವೆಲ್ಲಾ ಸಕಲೇಶ್ಪುರದಲ್ಲಿ ನಾವು ಪ್ಲೇಸಸ್ ತುಂಬಾ ಪ್ಲೇಸಸ್ ಇದ್ದವೆ ಸರ್ ಅವೆಲ್ಲ ಕವರ್ ಮಾಡೋಷ್ಟೊತ್ತಗೆ ಆಗುತ್ತೆ ಸರ್ ತ್ರೀ ಡೇಸ್.
ಹಾ ನಿಮ್ಗೆ ಎಲ್ಲೆಲ್ಲಿ ಕರ್ಕೊಂಡ್ ಹೋಗ್ತೀವ ಅಲ್ಲೆಲ್ಲ ಊಟ ನಾವೇ ಪ್ರೊವೈಡ್ ಮಾಡ್ತೀವಿ ಸರ್.
ಹ್ಮ ವಜ್ಜಾನ್ಜ್ ನಾನ್ವೆಜ್ ಇರುತ್ರ.
ಹಾ ಸರ್ ನಿಮ್ ವೆಜ್ ನಾನ್ ವೆಜ್ ಚೈನೀಸ್ ಇಟಾಲಿಯನ್ ಜಪಾನೀಸ್ ನಿಮ್ಗೆಲ್ಲ ಇದ್ರಲ್ಲೂ ಸಿಗುತ್ತೆ ಸರ್ ನಿಮ್ಗೆ. ನೀವು ನೀವು ನಿಮಗ್ ಬೇಕಾದ್ರೆ ನಿಮಗ್ ಏನಾದ್ರು ಇನ್ನುೂ ಬೇಕು ಅಂದ್ರೂ ಕೂಡ ನಾವ್ ಎಕ್ಸ್ಟ್ರಾ ಆಡ್ ಮಾಡ್ ಸರ್ ನಮ್ಗೆ ಕಸ್ಟಮರ್ ಇಂಪಾರ್ಟೆಂಟ್ ಅಲ್ಲ.
ಇವಾಗ ಕೇಳಿ ಮನೆಲೆಲ್ಲ ಕೇಳ್ಬಿಟ್ಟಿ ಹೇಳ್ತೀನಿ ತೋಳಿ.
ಅದೇ ಸರ್ ಮತ್ತ ಏನಾದ್ರು ಪ್ಲೇಸಸ್ ನಮ್ಗೆ ಸಜೆಸ್ಟ್ ಮಾಡಿ ಸರ್ ನೆಕ್ಸ್ಟ್ ಕಸ್ಟಮರ್ಸ್ಗೆ ಇದ್ ಮಾಡೋದಾಗ್ಲಿ ಅದೇ ತರ.
ಅದೇ ಇದು ಸ್ಕೋ ಸ್ಕೋಬಾಯಿ ಏನ ಅಂತಾರಲ್ಲ. ಸೊಬ್ ಅದು ಮೀನೆಲ್ಲ ಸಿಕ್ಕಾಣುತ್ತಲ್ಲ ಕೆಳಗಡೆ ಹಾ
ಹಾ ಸರ್ ನಿಮ್ಗೆ ಇದರಲ್ಲಿ ನಿಮ್ಗೆ ಸ್ಕೂಬಾ ಡ್ರವಿಂಗ್ ಹೋಗ್ಬೇಕು ಅಂದ್ರೆ ಇದಕ್ ಬಂದಬೇಕು. ಸರ್ ನೀವು ಮುರುಡೇಶ್ವರ ಗೋಕರ್ಣ ಅಲ್ಲಿ ಬಂದ್ರಿ ಅಂದ್ರ ನೀವು ಆ ಸೆ ಸಿಗುತ್ತೆ ಅಲ್ಲಿಂದ ನಾವು ಮುಂದೆ ಅದು ತುಂಬಾ ಹಾಳ ಇಲ್ಲ ಸರ್ ಅದು.
ಅಂದ್ರೆ ನಾವು ಅದನ್ನೆಲ್ಲಾ ನಾ ವಿಡಿಯೋಸ್ಲ್ಲಿ ನೋಡಿ ಭಾಳ ದೂರ ಐತೇನ ಇಲ್ಲ ಕಡೆ ಸಡೆ ಎಲ್ಲ ಮಾಡಲ್ಲ ಅನ್ಕೊಂಡಿದ್ವಿ ಅದಕ್ಕೆ.
ಇಲ್ಲ ಇ ಇಲ್ಲ ಸರ್ ನತಾರೆ ನೀವು ಮುಂದೆ ಹೋಗ್ಬೇಕು ಮುಂದೆ ಫುಲ್ ಹೋಗ ಹ ಹೋದಂಗೆಲ್ಲ ಆ ಸ್ಕೂಬಾ ಡ್ರೈವಿಂಗ್ ಹಗ ಎನ್ ಜಾಸ್ತಿ ಇಲ್ಲ ಸರ್ ನೀವ್ ಅಲ್ಲಿಗ್ ಹೋಗ್ಬೇಕು ಅಂದ್ರೆ ಜಸ್ಟ್ ಫೈವ್ ತೌಸಂಡ್ ಪೇ ಮಾಡಿದ್ರೆ ಸಾಕು. ಒಬರಿಗೆ ಪರ್ ಹೆಡ್ ಫೈವ್ ತೌಸಂಡ್ ನಿಮಗೆ. ಸೇಫ್ಟಿ ಮೆಜ್ ಮೆಜ್ ಎ ತೂ ಎಂತ ಸೇಫ್ಟಿ ಮೆಜರ್ಸ್ ಎಲ್ಲಾ ನಾವವು ತಗೊಳ್ತೀವಿ. ಆ ಇದು ಲ ಸೇವೆರ್ ಜಾಕೆಟ್ ಇಂದ ಹಿಡಿದು ಪ್ರತಿ ಒಂದು ನಾವೇ ಪ್ರೊವೈಡ್ ಮಾಡ್ತೀವಿ
ಹಾ.
ನಿಮ್ಗೆ ಅಲ್ಲಿ ಸ್ಕೂಬರ್ ಡ್ರೈವಿಂಗ್ ಮಾಡೋಕು ಒನ್ಆರ್ ಟೂ ಆರ್ಸ್ ಮುಂಚೆ ನಿಮ್ಗೆ ನಾವೇ ಟ್ರೈನಿಂಗ್ ಕೂಡ ಕೊಡ್ತೀವಿ ಭಯ ಪಡ್ಬಾರ್ದೂ ಹೆಂಗ್ ಆಕ್ಸಿಜನ್ ಎಲ್ಲ ಹೆಂಗ್ ಯೂಸ್ ಮಾಡ್ಕೋಬೇಕು ಆತರ ಎಲ್ಲ ನಾವೆ ಟ್ರೈನಿಂಗ್ಸ್ ಕೊಡ್ತೀವಿ ಅದಾಗಿದ್ದೊ ಅದಾದ್ಮೇಲೆ ನಿಮ್ಗೆ ಸ್ಕೋಬರ್ ಡ್ರೈವಿಂಗ್ ಆಗುತ್ತೆ ಸ್ಕೂಬಾ ಡ್ರೈವಿಂಗ್ ಮಧ್ಯಾಹ್ನಾ ಒಂದ್ ಟ್ವೆಲ್ವ್ ಥರ್ಟಿ ಒನ್ ಥರ್ಟಿ ಅಷ್ಟೊತ್ತಿಗೆ ಮುಗಿಯುತ್ತೆ ಊಟ ಕೊಡ್ತೀವಿ ಮಧ್ಯಾಹ್ನ ಊಟ ಕೊಟ್ಟ್ ಆದ್ಮೇಲೆ ನೀವು ರೆಸ್ಟ್ ಮಾಡ್ತಿರಂದ್ರೆ ರೆಸ್ಟ್ ಮಾಡ್ಬಹುದು ಇಲ್ಲ ನೆಕ್ಸ್ಟ್ ಬೇರೆ ಪ್ಲೇಸಸ್ ಕೂಡಾ ಕವರ್ ಮಾಡ್ಬೊದು ಸರ್
ಆಫ್ಒನ್ ಅವರ್ ಇರುತ್ತಾ ಎಷ್ಟು ಇರುತ್ತೆ ಅದು ಒಳಗಡೆ ನಾವು ನೀರಲ್ಲಿ
ನಾರ್ಮಲ್ ಎಲ್ಲ ಒನ್ಆರ್ ಇರುತ್ತೆ ಸರ್ ಬೇರೆ ಕಡೆ ಎಲ್ಲ ನಾವು ಟೂ ಆರ್ಸ್ ಎಲ್ಲ ಪೂರ್ತಿ ಎಲ್ಲಾ ಕವರ್ ಆಗೋಕೆ ಒಳಗೆ ಎಲ್ಲ ಎಲ್ಲಾ ನಮನಿ ಮೀನ್ಗುಳನ ನೋಡಕ್ಕೆ ಟೈಮ್ ಆಗತ್ತಲ್ಲ ಸರ್. ನಮ್ದು ಸ್ಪೆಷಲಿ ನಿಮ್ದು ಡಿಮ್ಯಾಂಡ್ ಮೇಲೆ ಸರ್ ನೀವು ಎಷ್ಟೊತ್ತ ಇರ್ತಿರ ಇಲ್ಲ ಇಲ್ಲ ಸರ್ ನಾವೆಲ್ಲ ಸೇಫ್ಟಿ ಮೆಜರ್ಸ್ ತಗೊಂಡಿರ್ತೀವಿ ಸರ್ ಅಲ್ಲಿ ಎಲ್ಲಾ ತಗೊಂಡ್ ಚೆಕ್ ಮಾಡಿರ್ತಿವಿ ಮೊಸಳೆಗಿಸಲೇ ಇದ್ರೆ
ಹಾ. ಅಲ್ಲಿ ಇವು ಇರ್ತಾವಲ್ಲ ಶಾರ್ಕ್ ಬಾಳ ಡೇಂಜರಸ್ ಇರ್ತಾವಲ್ಲ ಅವ ಏನ್ ಇರದ ಕಾಲಿಗೆ ಹತ್ಕೊಂತಾವಲ್ಲ ಅವು
ಹ ಹಾಯಿಲ್ಲ ಸರ್ ಸರ್ ಶಾಕಿದೆ ಆ ಕಡೆ ಇನ್ನೂ ಡೀಪ್ ಆಗಿರ್ತವೆ ಸರ್ ಮೇಲೆಲ್ಲ ಇರಲ್ಲ
ಹಾ.
ನೀವು ಅಷ್ಟು ಆಳವಾಗೂ ಹೋಗಲ್ಲ ಸರ್ ನೀವು ಜಸ್ಟ್ ಒಂದೂ ಹ್ಮ ಫಿಫ್ಟಿ ಸಿಕ್ಸ್ಟಿ ಫೀಟ್ ಒಳಗ ಹೋಗ್ ಸರ್ ಅಷ್ಟೇ ನಿಮ್ ಶಾರ್ಕ್ ಎಲ್ಲ ಇನ್ನು ಫುಲ್ ಒಳಗೆ ಇರ್ತವೆ
ಹ್ಮ್.
ಹಂಗು ಬಂತು ಅಂತಂದ್ರೇ ನಾವ್ದಿವ್ ಸರ್ ನಾವು ನಿಮ್ಮನ್ನು ಕಾಪಾಡ್ತೀವಿ ಯಾರು
ಒಳಗಡೆ ಒಬ್ರು ಬಿಟ್ಟಿರ್ತಾರಲ್ಲ ಜೊತೆಗೆ
ಹಾ ಸರ್ ನಿಮಗೆ ಭಯ ಆಗ್ಬಾರ್ದು ಅದ
ಪೈಲೆಟ್ ಅಂತಿರಲ್ಲ ಅವು ಇಡ್ತಾರಲ್ಲಾ
ಹಾ ಸರ್ ನಿಮ್ ಜೊತೆ ಅವರು ಬರ್ತಾರೆ ಅಂದ್ರೆ ನಿಮಿಗೆ ಇಲ್ಲ ಸರ್ ಅವರು ಸ್ಕೂಬರ್ ಡ್ರೈವಿಂಗ್
ಅಂದ್ರೆ ಅವ್ರು ಏನಾದ್ರು ಈ ಸಮುದ್ರದಲ್ಲಿ ಇದ ಮಾಡ್ತಿರ್ತಾರಲ್ಲ ಫಿಶ್ ಇದನ್ ಮಾಡ್ತಿರ್ತಾರಲ್ಲ ಅಡಗೆ ಒಳಗಡೆ ಎಲ್ಲ ಸಮುದ್ರದಲ್ಲಿ ಮಾಡ್ತಾರೆ ಈ ಥರಲ್ಲ ಹಂಗಾಗಿ ಕೇಳಿದ್ವಿ ಅವ್ರಿಗೆ ಮೀನು ಅವ್ರಿಗೆ
ಅವರು ಸ್ಕೂಬಾ ಡ್ರೈವಿಂಗ್ ಡೈವಿಂಗ್ ಅಲ್ಲಿ ಎಕ್ಸ್ಪರ್ಟ್ಸ್ ಟ್ರೈನರ್ಸ್ರ್ ಸರ್ ಅವರೆಲ್ಲ
ಹಾ.
ನಿಮ್ಮನ್ನ ಒಳಗ್ ಕರ್ಕೊಂಡ್ ಹೋಗಿ ಗೈಡ್ ಮಾಡ್ತಾರೆ ಇಲ್ಲ ಇಂತದ ಐತೆ ಅಂತ ನಿಮ್ಗೆ ಹೇಳ್ತಾರೆ.
ಹಾ.
ಟ ಮಾಡ್ಬಿಟ್ಟು ಇದ ಮಾಡತಾರೆ ಇ ಅದ ಹಾಕಿದ್ಮೇಲೆ ನಿಮ್ಗೆ ತ್ರೀ ಡೇಸ್ ಪ್ಯಾಕೇಜ್ ಅಲ್ಲಾ ಸರ್ ಟೂ ಡೇಸ್ ನಾವು ಓಡಾಡಸ್ತೀವಿ ಪ್ಲೇಸಸ್ನ್ನಾ ಥರ್ಡ್ ಡೇ ನಿಮ್ಗೆ ಬಿಟ್ಟಿರ್ತೀನಿ ಸರ್ ನೀವು ಎಲ್ಲಾದ್ರೂ ಹೋಗ್ಬರ್ಬೊದು ಹು ಥರ್ಡೆ ನೈಟ್
ಅಂದ್ರೆ ಇಲ್ಲಿಂದ ಈ ಹೋಗೋವ್ರಗುನೂ ಇಲ್ಲ ಹೋಗ್ ಬರೋವರ್ಗು ನಿಮ್ದೇ ಖರ್ಚ ವೆಹಕಲ್ ಎಲ್ಲಾ ಹಿಡ್ದು.
ಹಾ ಸರ್ ನಮ್ದೇ ಬಟ್ ನೀವು ಅದುದೆಲ್ಲ ನಿಮ್ದ್ ಅಮೌಂಟ್ ಪ್ಯಾಕೇಜ ಅಲ್ಲಿ ಆಡ್ ಆಗೀರುತ್ತೆ ಸರ್ ಟ ಫ್ಟಿ ತೌಸಂಡ್.
ನಮಗ ಈವಗ ಆ ಆ ವೆಹಕಲ್ ಏನಾದ್ರ್ೂ ಕಂಫರ್ಟ್ ಆಗಿಲ್ಲ ಅಂದ್ರೆ
ಹ ನಿಮ್ ಓಂನ್ ವೆಹಿಕಲ್ ಅಲು ಬರ್ಬೋದು
ಅಲ್ಲ ನಮ್ಗೆ ಅದನ್ನ ಫಸ್ಟ್ ತೋರ್ಸಿ ಆದ್ಮೇಲೆ ಕನ್ಫರ್ಮ್ತೀರಾ ವೆಹಿಕಲ್ನನಾ.
ಹಾ ಸರಿ ತೋರ್ಸ್ತೀವಿ ಇನ್ನೊಂದು ನಮ್ ಕಡೆ ಆಪ್ಷನ್ ಇದೆ ನೀವು್ ಓನ್ ವಯಕಲ್ಲಲ್ಲೂ ಬರ್ಬಹುದು ಊ ನಮ್ಮ ಕಡೆ ಬೇಕು ಅಂದ್ರೆ ನೀವು ಜಸ್ಟ್ ಟೆನ್ ತೌಸಂಡ್ ಪೇ ಮಾಡತವಿ ಸರ್
ಹ ನೀವು ಒನ್ ವಹಿಕಲ್ ನ ಪರ್ಸನಲ್ ಆಗ ಬಂದ್ರೆ ನಿಮೂನು ಕರ್ಕೊಂಡ ಹೋಗಬೇಕಕ್ ನವು ಇಲ್ಲಿಂದ
ಇಲ್ಲ ಸರ್ ನೀವು ನಿಮ್ ಫ್ಯಾಮಿಲಿ ಜೊತೆ ಬರ್ಬೋದು ನೀವು್ ನಾವ್ೆಲ್ಲ ಹೋಗ್ತಿೀವೋ ನಮ್ ಜೊತೆಗೆ ಅದ ನಾವು ಎಲ್ಲಾ ನಾರ್ಮಲ್ ಬೇರೆ ಬರ್ತವಿ ಸರ್ ಅವ್ರಲ್ಲಾ ಬುಕ್ ಮಾಡ ನೀವು ನಿಮಾ ಒನ್ ವೆಹಕಲ್ ಅಲ್ಲಿ ಬರ್ಬೋದು ನೀವು ನಿಮ್ ಊಟ ಎಲ್ಲ ನಾವೇ ಪ್ರೊವೈಡ್ ಮಾಡ್ಬೇಕು ಅಂದ್ರೆ ನಿಮಗೆ ನೀವು ನಿಮ್ಫ್ರೆಂಡ್ ಒ ಟೆನ್ ಟು ಫಿಫ್ಟೀನ್ ತೌಸಂಡ್ ಪೇ ಮಾಡ್ಬೇಕಾಗುತ್ತೆ
ಹಾ
ಹ ನಿಮ್ ಊಟ ಎಲ್ಲ ನಾವೇ ಕೊಡ್ತೀವಿ ಪ್ಲೇಸಸ್ ಪ್ಲೇಸ್ ಓ
ಎಲ್ಲಿ ಹೋದಿ ಪ್ಲೆಸಗಳು ಇಷ್ಟ ಆಯ್ತು ನೆನಪಾಯ್ತು ಅಲ್ಲಿ ಹೋಗಬೇಕ ಅನಿಸ್ತು ಅಂದ್ರೆ ಮತ್ತದನ್ನು ಎಕ್ಸ್ಟ್ರ ಆಗುತ್ತಾ. ಕರಕೊಂಡು ಹೋಗಕ್ಕೆ.
ಇಲ್ಲ ಇಲ್ಲ ಸರ್ ನೀವು ಒನ್ ವೈಹಿಕಲ್ ಅಲ್ಲಿ ಬರ್ತೀರಲ್ಲ ನೀವು ಎಲ್ಲಾದ್ರೂ ಹೋಗ್ಬಹುದು ಜಸ್ಟ್ ನಮ್ದ ಊಟದ ಒಂದೇ ಸರ್.
ಹೌದಾ.
ಹಾ ಬೇಕು ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಪ್ಯಾಕೇಜ್ ಹಾಫ್. ಹೋಟೆಲ್ ಊಟ ನಾವು ಕೊಡ್ತವಿ ಸರ್ ನಿಮಗೆ ಇಷ್ಟ ಬಂದಿದ ಪ್ಲೇಸ್ ನೀವು ಓಡಾಡ್ಬಹದು.
ಹೌದಾ.
ಒಂದ ನಿಮಿಷ ಇರಿ ಸರ್.
ಹಾಂ
ಅದೇ ಸರ್ ನೀವ್ ಯಾವಾಗ ಇಂಟಿಮೇಟ್ ಮಾಡ್ತೀರಾ ಅಂತ ಗೊತ್ತಾದ್ರೆ ನಮ್ ಕಡೆ ಥೈಲ್ಯಾಂಡ್ ಕೂಡ ಇದೆ ಸರ್ ಅದನ್ನು ಸ್ಪಾಸರ್ಮೈಟ್
ಹೌದ್ರಾ ಥೈಲ್ಯಂಡ್ ಪ್ಲಾನ್ ಏನಿಲ್ಲ ಸದ್ಯ ನೆಕ್ಸ್ಟು ನೆಕ್ಸ್ಟ್ ಇದೆ.
ಹಾ ಸರ್.
ಇವಾಗ ಏನ ಸದ್ಯ ಇಲ್ಲ ಅವಾಗ ಇಲ್ಲೆ ಸಣ್ಣ ಪುಟ್ಟ ನೋಡ್ಕೋಣ ಅಂತ.
ಅದೇ ಅದೇ ನೀವು ಏನಾದರೂ ಕಪಲ ಹನಿಮೂನ್ ಪ್ಲಾನ್ ಮಾಡ್ತೀರಾ ಅಂದ್ರೆ ಬಾಲಿಂಗ್ ಬನ್ನಿ. ಸರ್ ಬಾರಿ ಸಕತ್ತಾಗಿದೆ ಒಂದ ನಿಮಿಷ ಕಟ್ಟ ಕಟ್ಟ.